ಹಲೋ. ಹಲೋ ಹಲೋ ಹಲೋ ಹಲೋ ಅಲೊ ಹಲೋ ಹಲೋ
ಹಲೋ
ಹಾ ಆರಾಮದೇನಾ
ಆರಾಮದಿನಪೀ ಆರಾಮದಿಲ್ಲ
ಹ ಆರಾಮದನೆ
ಚಾಕ ಕುಡುದ
ಹಾ ಚಾಕ್ಡೋನ ನೀವು
ನಾವು ಕುಡಿದೇವಿ ನೋಡು
ಊಟ
ಊಟ ಮಾಡುಕಪ್ಪಿ ನಿಮ್ದು
ನಾವವು ಇನ್ನು ಮಾಡ್ಬೇಕಣ
ನಡ್ಬನಾ ಅಹ್
ಮಳೆ ಹೆಂಗ ಆಯ್ತಾನ ಲೀ
ಇಲ್ಲಿ ಮಳಿ ಜೋರ ಐತಪಿ
ಜೋರ ಇದೆ ಏ ಇಲ್ಲಿ ಮಳೆನ ಆಗ್ತ ಪಾಲ್ಲಣ
ಮಳಿ ಇಲ್ಲ ಕಡಿಗೆ
ಆಗ್ಲಿಲ್ಲಣ್ಣ
ಮೊನ್ನೆ ನಮ್ ಕಡೆ ಆಗಿತ್ತಾ ಆಗಿತ್ತಾ
ಹೂ
ಚೆನ್ನಾಗ ಜೋರಾಗಿತ್ತು ಗಾಳಿ ಮಳೆ ಸಿಕ್ಕಾಪಟ್ಟೆ ಆಗಿಲ್ಲಿದ್ದಾನ ಒಂದಷ್ಟ ಗಿಡ ಎಲ್ಲ ಬಿದ್ದುಬಿಟ್ಟವು ರೋಡಿನ ಸೈಡ್ ಇರೋ ಹ್ಮ್ ರೋಡ್ ಸೈಡ್ ಇರೋ ಗಿಡ ಹಾಕಿದ್ರಲ್ಲ
ಹ್ಮ
ಓಸು ಗಿಡನು ಸಾಲಕ್ಕೆ ಬಿದ್ದ ಬಿಡುದು
ನಿಮ್ಮ ಹೊಲದಾಗೇನ್ ಗಿಡ ಬಿದ್ದವೇನಣ್ಣ
ನಮ್ಮ ಹೊಲ್ದಾಗಿಲ್ಲ ಇಲ್ಲ ನಮ್ಮ ಹೊಲದಪಕ್ಕಕ್ಕ ಒಂದ್ ಎರಡ್ ಮೂರ್ ಗಿಡ ಬಿದ್ದವು ಅಮ್ಮ ಹೂ ನಮ್ಮ ಹೊಲದಾಗ ಒಂದೇ ಗಿಡ ಆಯ್ತಾ ಬಾಳ ಇಲ್ಲ ಹೊಲ ಪಕ್ಕಕ್ಕ ಒಂದಷ್ಟ ಜನ ಗಿಡ ಇದ್ವು ಅಷ್ಟು ಬಿದ್ದವು ಗಿಡ
ಅವು ಬಿದ್ದಾವಣ್ಣ ನಿಂಗ್
ಹೂ ಬಿದ್ದವು
ಮತ್ತೆನ ಬಾಳೆ ಗುಣಿ ಏನು ಆಗ್ಯಾವಂತಲ್ಲೋ
ಹೂನೋ ಈ ಸಲಾ ನಮ್ಮೂರ್ ಪಕ್ಕಕ್ಕ ಒಂದು ನೂರಕ್ಕ ಕರೆ ವಲ್ಲಪ್ಪ ನೂರು ಸಕ್ಕರೆ ಹೊಲ್ದಾಗ ಬಾಳೆ ಹಾಕಿದ್ರು ಬಾಳಿಗಿ ಏನಾಗೈತಿ ಗೋಣಿ ಬಿಟ್ಟೈತಿ
ಹ್ಮ್
ಒಳ್ಳೆ ಪೀಕ್ ಬರೋ ಟೈಮಿಂಗ್ ಈಗ ಅದು ಗಾಳಿಗುನೂ ಬಿಟ್ಟೈತಿ ನ ಕಾಯುತ್ತು ಕೊನೀ ಆ ಮೊನ್ನೆ ಭೇಷ್ ಬಿರುಗಾಳಿ ಮಳಿ ಸ್ಟಾರ್ಟ್ ಆಗಿಲ್ದೇನ ಅಸ್ಟ್ರು ಮಕ್ಕೊಂಡ್ ಬಿಟ್ಟಿದೆ ಇವತ್ತು ಅಷ್ಟು ಬಿಟ್ಬಿಟ್ಟೆ ಬಾಳಿಯಲ್ಲ
ಮತ್ತೆ ಅದಕ್ಕ ಮತ್ತೆ ಅದಕ್ ಪರಿಹಾರ
ಅದಕ್ಕೆ ಪರಿಹಾರ ಎಲ್ಲಾ ಇವಾಗ ಅಲ್ರೆಡ್ ಮಾತಾಡೆರ ಈಗ ಅದಕ್ ಸಂಬಂಧ ಪಟ್ಟವರು ಅಧಿಕಾರಿ ಮತ್ತೆ ಸಂಬಂಧ ಬಟ್ ರೈತರ ಜೋಡಿ ಮಾತಾಡಿ ಮತ್ತೆ ಇದಕ್ಕ ಪರಿಹಾರ ದನ ಕೊಡ್ತೇವ ಅಂತ ಹೇಳ್ಯಾರ ಗೋರ್ಮೆಂಟ್ ಕಡಲಿದ್ದ
ತಾರಂತ ಅಂದಾರಪ್ಪ ಬಟ್ ಏನ್ ಪರಿಹಾರ ಕೊಟ್ಟರು. ಅವರು ಬೆಳೆದ ಅಷ್ಟ ಲಾಭ ಸಿಕ್ಕಂಗ ಗೌರ್ಮೆಂಟ್ ಇದಕ್ಕ್ ಸಿಗಂಗಿಲ್ಲ ಅವರಿಗೆ
ಹ್ಮ ಒಂದ ಎಷ್ಟ ಕೊಟನಂದ್ರ ಅವ್ರಿ
ಈಗ ಯಕಡೆಗೆ ಇಷ್ಟ ಅಂತ ಇಡುತ್ತೆ ಈಗ
ಹ್ಮ.
ಅವರು ಅಂದಾಜ ಪ್ರಕಾರ ಎಕರೆಗೆ ಎಷ್ಟ ಕೊಡ್ತಾರ ಗೊತ್ತಿಲ್ಲ.
ತಚನಲ್ಲ.
ಅ ಅಚ್ಚುಮ
ಆ
ಆ
ಮಾಡೀವಿ
ಅಲೋ
ಈಗ ಅದಕ್ಕ ಈಗ ಸಂಬಂಧಪಟ್ಟಂಗ ಎಲ್ಲ ಮಾತಾಡಿರ
ಹ್ಮ
ಈಗ ಎಲ್ಲಾ ಅಧಿಕಾರಿಗಳು ಬಂದು ಹೊಲ್ದಾಗ ಬಂದು ಭೇಟಿಯಗಿದ್ರ ಭೇಟೆಯಾಗಿ ಎಲ್ಲಾ ಈ ಈಗ ಮಾತಾಡ್ಯಾರ
ಹ್ಮ
ಎಲ್ಲಾ ನ್ಯೂಸನ್ಯಾಗ ಬಂದೈತಿ ಟಿ ವಿ ಚಾನಲ್ ಕೊಟರ ಮತ್ತೆ ಒಳ್ಳೆ ನ್ಯೂಸ್ ಪೇಪರ್ಗನ ಹಾಕಿದ್ರ ಅದನ್ನಲ್ಲ
ಹೌದನಾ
ಹ್ಮ್.
ಸ್ಲ್ಪಬ್ರಗ್ ಹಾಕ ಕಣ ಮತ್ತೆ ಆ ರೈತರ ಗತಿ ಹೆಂಗಿಗ
ಹ್ಮ್ ಚದು ಈಗ ಈ ಹಂಗಿರಕ ಮತ್ತ ಈಗ ಪ್ರಕೃತಿ ವಾತಾವರಣ ಕೆಡ್ತ ಮತ್ತತ್ ಏನ ಮಾಡಕ್ ಬರಾಲಿಗ ಈಗ ಮನ್ಷ್ಯನ್ ಟೈಮ್ ಕರಾಬ್ ಇದಾಗ ಏನ್ ಮಾಡಕ್
ಹ್ಮ್ ಪಾಪಿ ಅವರು ಎಷ್ಟ
ಹ್ಮ್ ಇಷ್ಟ ಇಷ್ಟ್ ದಿನ ಎಲ್ಲಾ ಜಪಾನ್ ಮಾಡ್ಕೇ ಬಂದಿದ್ರು ಬಟ್ ನೋಡಿ ಈಗ ಬಂದ್ದ ಕೈತತ್ತು ಬಂದದ್ದ ಬಾಯಿ ಬರ್ಲಂಗ ಆಕತ್ತಲ್ಲಾ ಹಿಂಗ ಆಗ್ಬಿಟ್ಟೈವ್ರಿ ಪಾಪ ಇವ್ರನ್ನ ಗೋರ್ಮೆಂಟ್ ಕಡ್ಡಿಲ್ದ ಕೊಡ್ತನಂತಾರ ಅದಗ್ ಎಷ್ಟ್ ದಿನ ಕೊಡ್ತಾರೋ ಎಷ್ಟ್ ವರ್ಷ ಕೊಡ್ತಾರೋ ಯಾರಿಗೆ ಗೊತ್ತು ಹೌದಿಲ್ಲ.
ಹ್ಮ್ ಕೊಟ್ರ ಚೊಲ
ಹ್ಮ್ ಈಗ ಒಂದ್ ತಿಂಗಳಗ ಬಂದ್ ಇನ್ ಒಂದ್ ಹದ್ನೈ ದಿನದಾಗ ಅವ್ರಿಗೆ ಆಗಿರೋದದು.
ಒಂದ್ ಪೀಕರ ತಕ್ಕಂತಿದ್ರು ಬಾಳಿದು ಪಾಪ ಒಂದ್ ಪೀಕ್ನು ಸಿಗ್ಲರದಾಗಿತೆ ಬಂದು
ಹೆಂಗಣ ಪಾಪ ಅವ್ರಗ
ಹ್ಮ್ ಎಲ್ಲ ಮತ್ತೆ ಈಗ ಏನ್ ಮಾಡಕ್ ಬರ್ಲಿ ಈಗ ಏನೊಬ್ಬರು ಮಾಡಿದಂತ ಎಲ್ಲ ಈಗ ಪ್ರಕೃತಿ ವಾತಾವರಣ ಕೆ ಕೆಟ್ರೆ ಯಾರ ಏನು ಮಾಡಕ್ಕಗಲ್ಲ
ಮಳೆ ಆಗ್ಬಕ್ ಬಿಡಣ ಅದ್ರ ಗಾಳಿ ಗೀಳಿ ಎಲ್ಲ ಬೀಳ್ಸಬಾರ್ದ
ಮತ್ತೆ ಇಲ್ಲಿ ಪ್ರಕೃತಿ ಇರೋದ ಹಂಗೈತಿ ಈಗ ವಾತಾವರಣ ಹೆಂಗ ಚೇಂಜಸ್ ಆಕತ್ತ ಗೊತ್ತಾಗಲ್ಲ. ಬಂದ್ರೆ ಮಳಿನ ಜೋರ್ ಬರ್ಬೋದು ಇಲ್ಲ ಹನಿ ಕಲ್ಲರ ಬಿಡ್ಬಹುದು ಮಳೆ ಜಾಸ್ತಿ ಆಗಿ ಹೊಲರ ಮು ಮುನಗ್ಬಹುದು ಇಲ್ಲ ಮನೆಯರ ಬೀಳ್ಬೋದಪ್ಪ.
ಮತ್ತೆ ನಾವು ಹೋದ್ ವರ್ಷ ತೊಗರೆ ಇದನ್ ಹಾಕಿದ್ದ್ ಯಯ ಹೆಸರ್ ಕಾಳ
ಹ್ಮ್.
ಹೊಳಿ ಬಂದ ಎಲ್ಲ ಮುನಿಗ್ಬಿಟ್ಟುತ್ತ
ಹ್ಮ್ ನ ಮತ್ತೆ ಹೆಂಗ ಮಳಿಗೆ
ಅದ್ರಾಗ ಕೊಕೆ ಬಂದಿವವಿ
ಅದ್ರಾಗೋಗ ಹೋಗ್ಬ ಬಿಟ್ರೆ ನಾ
ಹ್ಮ್
ಕಂದ್ರ
ಇದು ಹೆಸರು
ಹೆಸರೇ. ಹಿದ್ರನಾ ಎಷ್ಟು ಎಕರೆ ಇತ ಅದು
ಏ ಒಂದ್ ಮೂರ್ ನಾಕ ಎಕರೆ ಇತ್ತು ಅದ ಅದ್ರಾಗ ಹಾಕಿದ್ವಿ ಇತ್ತು ಅಲ್ಲ ಅಲ್ಲಿ ಅಲ್ಲಿ ಪೀಕ್ ಬೆಳಿಬೇಕನ್ಂದ್ರ ನರ ಕಾಟಣ ಮತ್ತದ ಬಿಡವಣ ಹ್ಮ್ ನಸೀಿನಗಕ ನ ಮತ್ ಜಲಿಗೆ ಒಂದ ನಾಕ ಅಂಗ್ ಮತ್ತೆ ಅಲ್ಲಿ ಹೆಸರುಗೆಸರು ತಿಂತಾವಲ್ಲ ನರಿಗಿರಿ ಮತ್ತೆ ಹಕ ಹಲೋ
ಹರ